ಹಲೋ
ಅರಮ್ಯಾನ್ ಪಾ ಪ್ರಭು
ಹಾ ಅ್ಣಣ ಆರಾಮಲ್ಲ
ಹ್ಮ ನಾ ಆರಾಮ್ ಮಾಡಪಾ ಏನ್ ಮಾಡಾಕತ್ತ
ನ ಇಲ್ಲೋ ರ ಸುಮ ಕುಚತ್ನ
ಹ
ಇದ್ರಾಗಿದ್ನೆ ಮೆಡಿಕಲ್ದಾಗ
ಹ್ಮ್ ಹ್ಮ್ ಹ್ಮ್ ಮೆಡಿಕಲ್ ಕೆಲ್ಸ ಮಾಡಕುತ್ತೇನೆ ಈಗ
ಹ್ಮ್ ಮೆಡಿಕಲ್ ಮುಂಜನೆೇ ಬಂದೆ ಮಡಕಲ್ಲ ಹ್ಮ್ ಡಕ್ಟರ್ ಇದರು ಈಗ ಹೋದ್ರರು ಊಟಕ್ಕೆ ಹೋದ್ರ ಅವರು ಕೊರ್ತಾರ ಒಂದ್ ನಾಲ್ಕೈದು ಸಾವಿರಾಯಿ ಹ್ಮ್
ನಾಕೈದು ಸಾವಿರ ಹಾ ಹಾ ಪ್ರಾಕ್ಟೀಸ್ ಆತ ಅಂದ್ರ ಹ ಹ್ಮ್ ಹೌದೇನ್ ಅಂದ್ರೆ ಈಗೇಏನ್ ಡಿ ಫಾರ್ಮ್ ಮಾಡಿದನಾ
ಹಾ ಡಿಫಾರ್ಮಸಿ ಎರಡ್ ವರ್ಷ ಇತ್ತು ಕೋರ್ಸ ಸೈನ್ಸ್ ಮ ಮಾಡ ಕಂಪಲ್ಸರಿ ಸೈನ್ಸ್ ಆಗಿರ್ಬೇಕು
ಹ್ಮ ಹ್ಮ್ ಹ್ಮ್ ಹೌದಾ ಅಂದ್ರೆ ಕಂಪಲ್ಸರಿ ಸೈನ್ಸ್ ಇರಿಬೇಕ ಕ್ಣದಕ್ಕಾ
ಹ್ಮ್ ಸೈನ್ ಸರ್ಲಗ
ಹ್ಞೂ ಹ್ಮ್ ಸನ್ಸ್ ಮಾಡಿದ್ರ ಡಿ ಫ್ರಮ್ ಮಾಡಕ್ ಬರುತ್ ಕನ ಹಾ ಇಲ್ಲೇ ನೋಡಪಾ ಅಷ್ಟ ಇಲಾಗ
ಅಷ್ಟ ಸಲ್ದಾಗ ಇದ್ಯಾ ಊಗ್ ಹೋಗಿಲ್ಲ ಊರ್ಗ್ ಹೋಗಿಲ್ಲಾನು
ಹೋಗಿಲ್ಲ ಊರಿಗೆಗ ಹೋಯಲ್ ಮೊನ್ನೆ ಹೋಗಿದ್ದ ಇದ್ಯಾ ಸ್ವಲ್ಪ್ ಮನ್ಯಾಗ ಸ್ವಲ್ಪ್ ಕೆಲ್ಸ ಇದದ್ದು ಊರಾಗನ
ಎ ಕೆಲಸೆದು
ಹ ಅಲ್ಲ ಸ್ವಲ್ಪ ಮನವು ಕೆಲ್ಸದು ಅದರ್ ಶಂಕರ್ ತಿದ್ದು ಪಡ ಮಾಡ್ತಾರೆ ರೇಷನ್ ಕರ್ದು ತಿದ್ದು ಪಡೇ ಮಾಡ್ಸಿದುವ
ಹ್ಮ್.
ಹೋಗಿ ಎಲ್ಲ ಕೆಲ್ಸ ಮಾಡ್ಕೊಂಡು ಬಂದೆ ನೋಡಪ್ಪಾ.
ಹ್ಮ್ ಹ್ಮ್. ಹ್ಮ್.
ಇದು ನಮ್ಗ ನಡೀ ವೆಟರ್ನರಿ ಮಾಡಿವಿ ನಾವು. ಹಾ.
ಈಗ ಮೆಡಿಕಲ ಅ ಮೇಡಿಕಲ್ದಾಗ. ನಾವು ಮೆಡಲ್ ಹಾಕಕ್ಕ ನಡೆಯುತ್ತೇನೆ ಅಂದೆ. ವೆಟರ್ನರಿ ಮಾಡಿವಲ್ಲಾ.
ಇಲ್ಲ ಮೆಡಿಕಲ್ ಅದು ಸರ್ಟಿಫಿಕೇಟ್ ಇರ್ಬೇಕು ಅದು ರರಿಜಿಸ್ಟರ್ ಆಗಿರ್ಬೇಕು ಬೋರ್ಡ್ನಂದ ಅದು ಡಿ ಪರ್ಮಿಶ್ ಮಾಡಿದ್ರ ಮಾತ್ರ ಅಷ್ಟೇ ಹಾಕಕ್ಕೇ ಬರ್ತದ ನಾನು ಇನ್ನೊಂದ್ ಎರಡ್ ದಿನಬ್ಬಟ್ಟು ಊರಿಗೆ ಹೋಗ್ಬೇಕು ಯಾಕಂದ್ರ
ಹಾ ಹಾ ಐ್ ವರ್ಷ ಎಕ್ಸ್ಪೀರಿಯನ್ಸ್ ಇದರೆ ಆಗ್ಬಹುದು ಅಂತಲ್ಲ ಅ ಐ್ ವರ್ಷ ದ ಎಕ್ಸ್ಪ್ರೆನ್ಸ್ ಲಲೆಟರ್ ತಗೊಂಡ ಆಗ್ ಹಬೋದಂತಲ್ಲ
ಐದ್ ವರ್ಷ ಎಕ್ಸ್ಪೀರಿಯನ್ಸ್ ಮೊದಲುತ್ತು ಇವಾಗಿಲ್ಲ ಎಲ್ಲ ಈಗ ಇವರು ಬಂದು ವಫಿ ಸರ್ಬಂದಿಗೆ ಇದು ಮಾಡಕ ತಾನಗೆಲ್ಲ ಹ್ಮ್ ಇಡಿಯಕತ್ತಾನ
ಹ್ಮ ಹ್ಮ್ ಹ್ಮ ಹ್ಮ ಏನ ಊರ್ಗೋಪಕ್ಕಂದಿ
ಊರಿಗೆಗ್ ಹೋಗ್ಬೇಕಪ್ಪಾ ನಮ್ ದೋಸ್ತನ ಲಗ್ಣ ಅದ ಇನ್ನೊ ಒಂದ್ ವಾರದಾಗ ಹ ಬೇರೆ ಈಗ ಅವ ಮನೆಾಗ ಅವ್ರ ಮನ ಅಣತಂಬರು ಅಷ್ಟ್ ಇ ಒಬ್ಬನೇ ಅನವ ನಾವ ಈಗ ಒಂದ್ ಮನಿ ಎಲ್ಲ ಬೀಗ ಲಗ್ಣ ಪತ್ ಹತ್ರ ಅದು ಕೊಟ್ಟ ಎಸಿ ಮತ್ತ ಅದು ಬೇರೆ ಒಂದ್ ಬಂಕ್ಷನ್ ಅಲ್ದ ಇಟ್ಕ ನನ್ ಲಗ್ನ ಬೇರೆ ಕಡೆ ಎಲ್ಲ ಸಿದ್ಧತೆಗಳು ಮಾಡ್ಕಕ್ ಹೋಗ ಪರಿಗೆ
ಹೌದಾ ಎಂದ ಹೋತಿ
ಇನ್ನೂ ಒಂದು ಎರಡು ದಿನ ಬಿಟ್ಟು ಹೋಗಬೇಕು
ಹ ಅಂದ್ರೆ ಎಲ್ಲಾ ಒಡ್ ಅಡ್ಡಾಡಲು ಗಿಡ್ಡದು ಎಲ್ಲ ನಿಂದೆ ಇರುತ್ತೆ ಅಲ್ಲೆಲ್ಲ
ಹ್ಮ್
ಹ್ಮ್ ಹ್ಮ್ ಹ್ಮ್ ಯ ಮತ್ ದೋಸ್ತರ್ನು ಇನ್ನೊಂದ ನಾಕ್ ಮಂದಿ ಕರ್ಕೊಂಡ್ ಹೋಗ್ಕಿಲ್ಲ ಮತ್ ಮಾಡರ್ ಯಾರಲ್ಲಾ ಅಂದ್ರ
ಅದೇ ಕರ್ಕೊಂಡ್ ಹೋಗ್ಬೇಕು ಬರ್ತಾರಾ ಅವರು ಬೆಂಗಳೂರು ಮಂದಿ ಒಂದಿಷ್ಟು ಅವರ ಬೆಂಗಳೂರು ಇಂಜಿನಿಯರಿಂಗ್ ಓದಕ್ಕೆ ಹೋಗಬೇಡ ಬರ್ತಾರೆ
ಹಾ ಹಾ ಮತ್ತನ್ಯ ಹೌದನ ನಿಂದ ಯಾವಾಗ ಲಗ್ನ
ನಮ್ದ ದಿನ ಒಂದ್ ಎರಡ್ ವರ್ಷ ನೋಡು ರಮೇಶ
ಇನ್ನೊಂದ್ ಎರಡು ವರ್ಷ ಲೇಟ್ ಆದ್ದಂದೆ ಆರಾಮ್ ಇದು ಕೋರ್ಸ್ ಮುಗಿದಿದ್ಮೇಲ್ ಮಾಡಿಕೆ ಹ ಡಿ ಫಾರ್ಮಸಿ
ಪಾರ್ಮರ್ಶಿ ಮುಗದಂತ
ಹಾ ಹಾ ಹಾ ವಜ್ಜ್ಯ ಪುಲ್ಲ ಎಲ್ಲ ಧಮ್ ಧೂಮ್ ಮಾಡ್ಕೋಬೇಕು ಅಂತ ಮಾಡಿದ್ದೇನೆ
ನಮಗೇನು ಅಪ್ಪ ಸಿಂಪಲ್ ಗೌರ್ಮೆಂಟ್ ಜಾಬ್ ಇಲ್ಲ ಗೌರ್ಮೆಂಟ್ ಜಾಬ್ ಆದ್ಮೇಲೆ ಮಾಡ್ತಾರೆ
ಏ ಏನೋ ಗೌರ್ಮೆಂಟ್ ಜಾಬ್ ಇದ್ರೆ ನಾನ ನೀ ಏ ಮತ್ತತ್ ಡಿಫರ್ ಮಾಡಿದ ಅಂದ್ರ ಆರಾಮ್ ಮುಂದ ಮೆಡಿಕಲ್ ಹಾಕಂಡು ಆರಾಮ ಜೂನ ಸೆಟಲ್ ಆದದಂಗಲ್ಲ ಮತ್ತ ನಿಂದೇನಾ
ಈಗ ಮೆಡಿಕಲ್ ಕಾಂಪಿಟಷನ್ ಆಗ ಈ ಮಗಳು ಒಂದು ನೀವ ಒಂದ್ ಮೆಡಿಕಲ್ ಹಾಕಿದ ಬಾಜು ಒಂದ ಹೆದರ ಆಕ್ತಾರೆ ಇವಾಗ ಎಲ್ಲಾ ಗವರ್ಮೆಂಟ್ ಜಾಬು ಇಲ್ಲ ಇಷ್ಟು ವಾಯ್ಸ್ ಕೆ ಇಷ್ಟು ಓದಿರೋದು ಹೌದಲ್ಲ ಅದಾದ್ರೆ ಆರಾಮ್ ಒಂದ್ ಗಷ್ಟ್ ಸೆಟ್ಲ್ ಆಯ್ತ ಅರವತ್ತು ವಯಷಸ ತಾನ ತಾನೇ ಪೇಮೆಂಟ್ ಬತ ತಿಂಗಳ ತಿಂಗಳ
ಹಾ ಹಾ ಹಾ ಹ ಅಾನ ಹ್ಮ ಹಂಗ ನಾಾದ ಬಿಡುವ ಹಿಂಗನ ಮಾಡಿದ್ರ ನಡತಲ್ಲಾ ಅಂತ
ಇತದ ಆದ್ರೆ ಏನ್ ಮಾಡ್
ಎಲ್ಲನ ಈ ಈಗ ಈಗ ಎಲ್ಲಿ ಚಲೋ ತೌಲಿ ಇದ್ದಲ್ಲಿ ಅಂದ್ರೆ ಎಲ್ಲಿ ಮೆಡಿಕಲ್ ಇರಲ್ ನೋಡು ನಮ್ ಈಗ ನೀ ಎಲ್ಲಿ ಸುರ್ಪರ್ ಇದೆ ಎಲ್ಲಿ ಇರ್ತ ತ್ತೆ
ಈಗ ನಾನು ಇದ್ರಾಗ ಶಾಪುರಲ್ಲಿರನಿ
ಶಾಪ್ರಲ್ಲಿ ಇರ್ತಾರೆ ಮತ್ ಸುರ್ಪ್ರ ಯಾವ್ ಮೆಡಿಕಲ್ ಇಲ್ಪಾ ವೆಟನರಿ ಮೆಡಿಕಲ್ ಇಥವೆಲ್ಲಾ ಹಾಕ್ತಾರ ಬನಗಂಡ ಲಾಭ ಆಗಲ್ಲ ನಿಮ್ಗ
ಆಯ್ತದ ಒಟನರಿ ಹಾಕಿದ್ರ ಸುರ್ಪುರಾಗ ಪರಿಚಿ ಅಲ್ಲ ಜನಗಳು
ಇಮ್ ಹ್ಮ್ ಹ್ಮ್ ಅವಳು ಪರಿಚಯ ಅ ಆತರ ಒಂದ ಫಸ್ಟಿಗೆ ಎಲ್ಲಾರ ಆಗಲ್ಲ ಒಂದ್ ತಿಂಗಂಗಳ ಹಂಗ ಆದಣ ಎಲ್ಲ ಅಲ್ಲೇ ತಿರುಕಾಡಿ ನೋಡ ಯಾಕಂದ್ರೆ ಇಲ್ಲ ವೆಟನರಿ ಮೆಡಿಕಲ್ ಹ ಆಗಿದೆ ಅಂದ್ರೆ ಆ ಆಟೋಮೆಟಿಕ್ಲ ಗೊತ್ತಾಯ್ಬಿಡುತ್ತಾ ಮಂದಿಗೆ ಯ್ ಇಲ್ಲಿ ಹೆಂಗ ನಮ್ಮ ಮನುಷ್ಯನೇ ಆಕೆ ಬಂದ್ ಹೇಳಿ ಅವ್ರಿಗ ಒಂದ್ ಅದಿರ್ತ್ತ ಹ ಫಸ್ಟಿಗೆ ಒಂದ್ ಸ್ವಲ್ಪ ನೀ ಉದ್ರಿಗ ಕೊಡ್ಬೇಕ ಸ್ಟಾರ್ಟಿಂಗ್ ಸ್ವಲ್ಪ ಉದ್ರಿ ಕೊಡ್ಬೇಕ ಯಾಕಂದ್ರೆ ಅವ್ರ ನೋಡು ಹಂಗಾಗಿ ನಮ್ ಮನುಷ್ಯರು ಇರ್ತಾರ ಅಂತೇಳಿ ಸ್ವಲ್ಪ ಉುದ್ರಿ ಕೊಡ್ಬೇಕ
ಹ
ಆಮೇಲೆ ಆಮೇಲೆ ಕಡಖಂಡಿತ್ ಮಾತಾಡ್ಬಿಡ್ವ್ರಿ
ಹ್ಮ ಹಾ
ಹ್ಮ್ ಈಗ ಫಸ್ಟ್ಗೆ ಅಂಗಡಿ ನಡಬೇಕಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ನಮ್ದ ಒಂದ್ ಸ್ವಲ್ಪ ಬಂಡವಾಳ ಇರ್ಬೇಕ ಅಂದ್ರೆ ನಡೀತನ
ಇವತ್ತ ನು ಇವತ್ತು ಎಕ್ಸಾಮ್ ಎ ಇದ್ದೇನೋ ಇವತ್ತ
ಇವತ್ ಹೋಗಿದ್ ನೋಡಪಾ ನಮ್ಮೂನು ಎಕ್ಸಾಮ್ ಇದು ವೆಟರ್ನರಿ ಎಕ್ಸಾಮ್
ಮಳೆ ಆಯ್ತಿ ತಲ್ಲ ಎದಮ್ ಎಕ್ಸ್ಟೆಂಡಂಡ ಆಗಲ್ಲ ನ
ಏ ಆಗಿಲ್ ಅಮ್ಮ್ರ ನಮ ಈಗ ಹೊಟ್ಟೆ ಈಗ ಈ ತಿಂಗಳ ಮುಂದಿನ ತಿಂಗಳ ಎರಡನೇ ತಾರೀಕಟ್ಟಿಗೆ ಮುಗಸ್ಬೇಕಂತ್ ನಮ್ದು
ಹಾ
ಯಾಕಂದ್ರೆ ಈಗ ಮುಂದ ಮತ್ತೆ ನಾವು ಈಗ ಪೋಸ್ಟ್ ಅದ್ ಮಾಡ್ರಿ ಈಗ ಮತ್ತ ಈಗ ಜೂನಿಯರ್ಸ್ ಬರ್ತಾರ
ಹ್ಮ
ಈಗ ನಮ್ದ ಈ ತಿಂಗಳ ಕಡಕ್ ಮಾಡಿದ್ರ ಅಂದ್ರೆ ಮುಂದಿನ ತಿಂಗಳ ಕೌನ್ಸಿಲಿಂಗ್ ಆಗ್ತ ಕೌನ್ ತಿಂಗ ಮುಂದಿನ ತಿಂಗಳ ಸೆಲೆಕ್ಷನ್ ಲಿಸ್ ಕೊಡ್ತಾರೆ ಹ್ಮ್ ಬಟ್ ಆಗಸ್ಟ್ಕ ಮತ್ತು ಚಾಲುೂ ಮಾಡ್ಬೇಕಂತ ಅದ್ ನೋಡು ಆಗಸ್ಟ್ದಾಗ ಜೂನಿಯರ್ಸ್ ಬರ್ತಾರ ನಮಗ
ಹ್ಮ್
ಹಂಗಾಗಿ ಹಂಗಾಗಿ ಬೇಗ್ ಬೇಗ ಕಳಸ್ಬೇಕಂತೇಳಿ ಎಲ್ಲಾ ಎಕ್ಸಾಮ್ಸ್ ಬೇಗ ಬೇಗ್ ಇಟ್ರ ಮೂನ್ ಈಗ ಸೀನಿಯರ್ಸ್ ಒಂದ ದಸ್ ಎಕ್ಸಾಮ್ ಅಲ್ಲ ಅದಕ್ಕೆ ಮುಂದಕ್ಕೆ ಹೋಗಿ ಅವ ಒಡ್ ಎಲ್ಲಾ ಇದೇ ತಿಂಗ್ಗಳ ಮುಗ್ದು ಬಿಡ್ತ್ ಎಲ್ಲಾ ಪೇಪರ್
ಹ್ಮ್
ನಿಮ್ ಕಾಲೇಜ್ ಸೆಂಡ್ ಆಫ್ ಪಾರ್ಟಿ ಅದಾ
ಹಾ ಇವತ್ತಾ ನಮ್ ಕಾಲೇಜ ಮುಂದ ಏನ್ ಇನ್ಸಿಡೆಂಟ್ ಆಗಿಬಟ್ಟುತ್ತ ಇವತ್ತ ಅದಕ್ಕೆ ಎಕ್ಸಾಮ್ ಮುಂದಕ್ಕೆ ಹೋಗ್ಯಂದ್ರ ನಾವ್ ಅದು ಹ್ಮ ಇವತ್ತು ಮಳಿ ಗಾಳಿ ಗಣೇಟೆ ಬಿಸಿ ಗಿಡ ಮರಗಳು ಬತ್ಬಿಟ್ಟ ಕಾಲೇಜ ಮ್ಯಾಗ
ಓ ಹೌದೇನ ಹೆಣ್ಣು ಆಾಗ್ಯದ ಅನಾ
ಹ್ಮ್ ಒ ಇದಾಗಿದಗ ಒ ರೂಮ್ ಬಿದ್ಬಿಟ್ಟದ ಆಫೀಸ್ ರೂಮ್ನೆ ಅದಕ್ಕ ಇದ ಟ್ಟದ ಸ್ವಲ್ಪ ಇದು ಮಾಡ್ಯಾರ
ಅಂದ್ರ ಜನಕ್ಕೆ ಏನಾಗಿಲ್ಲ
ಏನು ಆಗಿಲ್ಲ ಅದು ಎನು ಇಲ್ಲ
ಪಾಡ ಇನ್ನ ಒಳ್ಳೇದು ಜನಗಳಿಗೆ ಬ ಮತ್ತೆ ಸ್ಟೂಡೆಂಟ್ ಅವು ನೂರ್ಟ ಡಂಟ್ ಬಂದಿರ್ತಾರ ಅವ್ರಿಗೆ ಏನಾದ್ರೆ ಏನ್ ಮಾಡ್ತೇವ ಚಕ್ಕ ಹ್ಮ್ ಎಲ್ಲಾ ಹೊಣೆಗಾರರು ಇವರ ಹೇಬಿಡ್ತಾರ
ಮತ್ತ
ಮತ್ತೆ ನಮ್ದು ಕಾಲೇಜ್ದು ಸೆಂಡ್ ಅಪ್ ಪಟ್ಟ್ಯ ಅದ ಈಗ ಮೂವತ್ತನೇ ತಾರೀಕು
ಹ್ಮ್
ಗ್ರಾಂಡ್ ಮಾಡ್ಬೇಕಕ್ಂತ ಹೇಳಿ ಮಾಡಿವಿ
ಮತ್ತೆ ಎಲ್ಲರಿಗೂ ಹೇಳುತ್ತಿರಲಿ ಹುಡುಗರಿಗೆ
ಏ ಹೇಳ್ಬೇಕು ನಮ್ ಹುಡಗ್ರಿ ನಾ ಹೇಳ್ತನಿ ಆದ್ರೆ ಕಾಲೇಜ್ದಾಗ ಸ್ವಲ್ಪ ಹಲಾವ್ ಇರಲ್ಲ ನಾವ್ ಇರ್ತವಲ್ಲಾ ನಾವ ಇದ್ವಿ ಅಂತ ಹೇಳಿ ಸರ್ ಅದ್ ಮಾಡ್ತಾರ ಬಿಡ್ತಾರ ಹಾ ಫುಲ್ ಡಿಜೆ ಗೀಜೆ ತರ್ಸ್ಬೇಕ ಅಂತ ಹೇಳಿ ಮಾಡ್ಯಪ್ಪಾ ಫುಲ್ ಗ್ರ್ಯಾಂಡ್ ಮಾಡಿದ್ರ ಐತಂತ ಅವರು ನಮಗ ನಮಗ ವೆಲ್ಕಮ್ ಪಟಿ ಅಷ್ಟು ಸರಿ ಮಾಡಿಲ್ಲ ನಾವು ಪೂರ ಗ್ರಾಂಡ್ ಮಾಡಿದ್ರಯ್ತ ಅಂತ ಐದ್ ಐದು ಇನೂರು ರೂಪಾಯಿ ಹಾಕ್ವಿ ಆಯ್ತ್ ಮಾಡಗುತ್ತು ನೋಡು
ಮಾಡ ಹ ಮಾಡ್ರಿ ಮತ್ತ ಹಂಗಂದ್ರ
ಹ್ಮ್ ಅವರು ಇಪ್ಪತರೂಂಬತ್ಕ ಎಕ್ಸಾಮವಾ ಅವರುನು
ಹ್ಮ್
ಹಾ ಮೂವತ್ನೇ ತಾರಿಕ್ ಆಕಡೆ ಹೊದ ತರಾಮತ್ ಸುಮ್ನೆ ಯಾಕಪ್ಪ ಈಗ ಮತ್ತ ಒಂದೆ ಮೂವತ್ತೊಂದ ಕಂಗ ಅಂದ್ರೆ ಅವರು ಲೇಟ್ ಆಗ್ತಾ ಹೋಗ್ಬಿಡ್ತರಲ್ಲ ುಟ್ಟಿಿಗೆಸ ಹ್ಮ ಅದ ಅಂತಗೆಸ ಈಗ ಇಟ್ಕೊಂಡ್ಬಿಟ್ಟು ಕಡೆ
ಹೌದಾನ ಹ್ಮ್ ಹ್ಮ್ ಹರದು
ಅವ್ರನು ಒಳ್ಳು ಗ್ರ್ಯಾಂಡ್ ಐತಿ ಡಿ ಜೆ ಮತ್ತ ಊಟ ಗೀಟ ಊಟ ಮಾಡಸ್ಬೇಕಂತ ಮಾಡಿದಿ ಆ ಬೂಂದಿ ಮತ್ ಕಾರ್ಬೂಂದಿ ಸೈ ಬೂಂದಿ ಜಿಲೇಬಿ ಗಿಲೇಬಿ ಎಲ್ಲಾ ಮಾಡಸದೆ ಎಲ್ಲಾ ನಮ ಹೇಗ ಅದು ಈಗ ಎಲ್ಲೊಟ್ಟ
ಹ್ಮ್
ಹ್ಮ್ ನಾವೇ ಮಾಡಸ್ಬೇಕು ಫುಲ್ ಗ್ರ್ಯಾಂಡ್ ಆಗಿ ಮಾಡಿದ್ರಿತ ನಾವೇ ನ ನಾವೇನ್ ನಿಂತ್ಬಿಟ್ಟಿದೀವಿ ಮುಂದೆ ಪೂರ ಮುಂದು
ವಲ್ಕ ಕಂ ಪಾರ್ಟಿ ಮಾಡಿದ್ರಾನು
ನಮಗ್ ವೆಲ್ಕಮ್ ಪಾರ್ಟಿ ಮಾಡ್ರ ಅಷ್ಟೇ ಸಿಂಪಲ್ ಆಗಿ ಮಾಡ್ರ
ಹಾ
ನಾವು ಪೂರಾ ನಮಗ ವೆಲ್ಕ್ ಪಾರ್ಟಿ ಮಾಡಿ ಸುಮ್ ಸಿಂಪಲ್ ಮಾಡ್ರಾ ನಾವ್ ಪೂರ ಗ್ರ್ಯಾಂಡ್ ಮಾಡಿದ್ರ ಆಯತ ನಿಂತೀವಿ
ಹಾ ಹಾ ಹೌದಾನ
ಮತ್ತ್ಯಾ ಬರ್ತ್ರಿಲ್ಲಾ
ಹೇಗೋರ್ಪ್ಪ ಮತ್ತೇನ್ ಸಿದ್ಧತೆಗಳು ಏನ್ರ ಹಿಂಗ ಫಂಕ್ಷನ್ಕ ಡ್ಯಾನ್ಸ್ ಮತ್ತ ಏನ್
ಡ್ಯಾನ್ಸ್ ಗಿನ್ಸ್ ಎಲ್ಲಾ ಆ ಹುಡುಗಿಯರ್ನು ಹ ಹುಡುಗರ್ನು ಡ್ಯಾನ್ಸ್ ಗಿನ್ಸ್ ಎಲ್ಲಾ ಪ್ರಾಕ್ಟ ಪ್ರಕ್ಟೀಸ್ ಮಾಡ್ರಾ ಅದೇ ಮಾಡ್ಬೇಕು ಹ್ಮ
ಹ
ಹ್ಮ್ ಆಯ್ ಹ ಹಸ್ತ ನಿರಪ ಹಾಕಿ ಇಲ್ಲಿ ಯಾರ ಕರ ಗೊತ್ತ ರ ಹಯ್ ಬಂದ ಅಸ್ಥಿನಿ
ಹಾ ಸರಿ ಎಂತಡೆ ಆತ
ಹಾ ಸರಿ